ಹಲೋ.
ಏನ್ಡಿದ್ರಿ ದಲ್ ಸಾಬ್
ಏನ್ ಇಲ್ ನೋಡ್ರಿ ನಿಮ್ದ ಏನ್ ನಡ್ದದ್
ನಮ್ಧೇನಿಲ್ಲಾ ದರಾಮ್ ಬೆಂಗೂರ್ ಬಿಟ್ ಬಂದಿವ್ರೀ,
ಹ್ ಹ್ ಹ್,
ನೆನ್ನೆ ಶಾಪುರದಾಗ ಇದ್ದೀವ್ರೀ ಬಟ್ಟಿ ಒಲೆ ಹಾಕಕ್ ಬಂದಿವ್ರೀ,
ಹೌದ್ರಿ.
ನ್ನೆ ವಳೆಯಾಕಿದ್ರಿ,
ಹ ಹಾ ಒಂಟ್ರೆನ್ರಿ ಸಾಪುರಕ್ಕೆ ಶಾಪುರಗಿರಿಯ,
ಒಂಟಿವ್ರಿ ಶಾಪುರಕ್ಕೆ ಒಂಟಿವ್ರಿ.
ಹೊಂಟಿರಿ ಈಗ್ ಯಾಕ್ರಿ ಬರ್ತಿ,
ಅಬ್ಬಕ್ ರಿ.
ಹಬ್ಬು ಪಟ ನಂಧೆನಿಲ್ರಿ, ಕೈಲಿ ಕೌಳಿ ಕೌಳಿ ಅದ್ ಬುಕ್ ರಿ ಅತ್ ಮಾಡಿ ಫಟ್ಲಾ ರೋಡನೋ, ರಾರಿ ನೀರಿಲ್ಲ ಪೈಪ್ ಇಂಗ್ ಮಾಡ್ತಿ.
ಹ ಹಾರ್,
ಅದಕ್ಕೆ ಹತ್ತಿ ಕೌಳಿ ಹಚ್ಚಬೇಕು ಅಂತ ಮಾಡಿದ್ವಿ ಹೊದಾಗ ಪಟ್ಟ ಮಾಡದಾವ ಎಂಟು ಕಿಲೋ ಮೀಟರ್ಕೂ ವೂ, ನೋಡ್ರ ಕೊಳಿಡ್ಡಿ ಚ್ಬೇಕಲ್ಲ ನಾಟ್ ಸಲ್ಬೇಕು ನಾಟ್ ಹ್ಮ ಎಲ್ಲ ಮ ಬೇಲ್ ಕರಕ ಬಂದು ನಾಟಕ ಬುಕ್
ಹಾ ಹಾ ಕೌಳಿ ಆಗ್ತತ್ ಕೌಳಿ ಆಗ್ತದೆ ನಮ ನಮ ದೇವನಲ್ಲ ನೋಡ್ರಿ ಇದೆ ಕಂಗೂರಿಗೆ ಹೋಗಿದ್ದೀವ್ರರ ಕೆಲ್ಸಕ್ಕ
ಹ್ಮ್ ಹ್ಮ್ ಕಳಿನ ಆಗ್ಬೇಕಕ್ ಮಾಡವ್ರಿ ಮತ್ತೆ ಏನ್ ಮಾಡ್ತ ಮಳಿ ಬರವಲ್ದ ಚಾ ಎ ಒಡೆಯದ ಅಲ್ರಿ
ಹಾ ಹಾ ಮಳೆಲ್ಲ ಅನ್ರಿ
ಬಂದ್ರೆ ಎಲ್ಲರಿಗ ಆತದ ನಮ್ದ ಪೈಪ್ ಲೈನ್ ಆಗ್ಬಿಡ್ರಿ ಹಳ್ಳಿಲಿಂತ ಅಳ್ಳೆ ಬಗ್ಲಾಗ್ಯಾವಲ್ಲ
ಹಾ ಹಾ
ಸರಿ ಅಸ್ತವ ಬಲಾಗ್ಯಾವ ಹಿಂಗ ಹಚ್ ಬಿಡ್ತವ್ರೀ
ಹ ನಾವು ಅತ್ತೆಚ್ಚೂರು ನಾವನು ಮಳಿನೇ ಅಲ್ಲಾ
ಹ್ಮ್ ನಮ್ದ ಇಪ್ಪತ್ತು ಎಡೆ ಅಂಗ್ ಆತದ ಇಪ್ಪತ್ತ ಎಕರೆ ಅನಂಗ ಹಾಕೊಂಡಿವವ್ರಿ ನಾವ್ನು ಗದ್ದಿ ಹ್ಮ ಆಗಿಲ್ರಿ ಆ ರಿ
ಹಂಗೆ ಕಿರಾಯ ಕಂದ್ರರಿ
ಅದ ರಿ ಮೂವತ್ ಸಾವಿರ ರೂಪಾಯಿಕ್ ಎಕ್ರೆ ರಿ
ಮೂವತ್ ಸಾವಿರ ರೂಪಾಯಿ ಎಕ್ರ ಅಂದ್ರ ಹ ಹ್ಮ್ ಚಲ ಬೈತ್ ಬೈತಿ ಬೆಳ್ಕಂತರೀ
ಹಾ ಬೆಳತೀವ್ರಿ ಇದ ಅಷ್ಟೇ ಇಲ ಹ್ಮ ಆತಾವ್ರಿ ಒಂದು ಇಪ್ಪತ್ತು ಮೂವತ್ ಚೀಲ ನಲ್ವತ್ ಚೀಲ ಚನ್ನಾಗ್ ಆತಾವ್ರೀ ಒಂದ ಗದ್ದಿಗೆ. ಇಪ್ಪತ್ತ್ ಕುಂಟೆ ಮೂವತ್ತು ಕುಂಟೆ ಮಾಡಿರ್ತ ಊಟ ಆತ ನಂಗ ಎರಡ್ ಮೂರ್ ಸಾವಿರ ಕಳಿ ಚೀಲ ಆತಾವ ಎರಡ್ ಮೂರ್ ಸಾವಿರ್ ಚೀಲ.
ಹಾ ಹಾ
ಹ್ಮ್ ಎರಡ್ ಮೂರ್ ರೇಟ್ ಒಂದ್ ಇರಲ್ರಿ ಅದ್ರದು ಅದಕ್ಕೆ ಬಿದ್ದೊಗೖತಿ. ಸೋನ ಹಾರ್ಪಕ್ ಮಾಡೀ ಹ್ಮ ಮತ್ತ. ಬ್ಯಾಸಿ ಎಡ್ ಟ್ಟೂ ಹನ್ನೊಂನೂರು.
ಹಾ ಹಾ ಹೌದ ಹೌದು ರೀ.
ಹ್ಮ್ ಒಂದ
ನಾವುನು ಮಳೆ
ಬಂದಿದ್ದೆ.
ಹ್ಮ್ ಒಂದ ಎರಡುವರ್ ಸಾವಿರ ಮೂರ್ ಸಾವಿರ ಚೀಲ ಆತಾವ್ರೀ. ಆಯ್ಕಂಬರ್ಬೇಕ್.
ಹೌದ್ರೀ ಆಯ್ತ ಅನ್ರಾ. ರಾಯ್ಸಿ.
ಆರ್ ಸಿವು ಬ್ಯಾಸಿಗ್ ಬಿಕ್ ಆಗ್ಯಾದ್ರೀ?
ಏ ಹಾ ಹಾ ಹೌದೌದ್ರೀ
ದೊಡ್ ದೊಡ್ಡೊಡ್ಡ ಮಾಡಬೇಕಾತ್ ಎಲ್ಲ ಕಸ ಬೀಸ್-
ಹಾ ಹಾ ಯಾಕ್ ಕಟ್ ಕಟ್ ಕೇಳುತ್ ಟವರ್ ಇಲ್ ಏನ್ರೀ.
ಟವಾರ ನಿಮ್ದ್ ಬಲ್ಲಿ ಇಲ್ರರಿ ಗಾಳಿ ಇಲ್ಲಿ ಗಾಡಿ ಮೇಲೆ ಹೊಂಟ್. ನೀವ ಕರ್ಕರ್ ಕರ್ಕ ಎಲ್ಲ ಹ್ಮ್ ಹ್ಮ್ ಅದಕ್ಕೆಂತ್ ಗಾಳಿ ಆರಾಮ್ ನೋಡ್ರಿ ನೀವ್ ಅರಾಮ್ರಿ.
ನಾನ್ ಆರಾಮ ರೀ ಪೋನ್ ಹಚ್ಚಲ್ರಿ ಬಾಳ್ ದಿನಕ್ ಅತಿರ್ರಿ ಫೋನ್.
ಏನ್ ಮಾಡ್ತರಿ ಕೆಲ್ಸಗಳು ನಡಿತವಲ್ಲಾ ಸುಮ್ನೆ ಅಂತ ಕುಂತ್ರೆ ಕೆಲ್ಸಗಳು ಇದಗ್ತಾವ್ ರೀ ನಮಗು.
ಅಂದದ್ರಾ ನಮ್ ಹ್ಮ ನಮ್ಮ ಒಂದ್ ಕೆಲ್ಸಗುಳು ಒಂದ್ ನೆಡ್ತೇವಲ್ರಿ.
ಹ್ಮ್ ಹೌದ್ರೀ ನಿಮ್ದೇ ಏನ್ ನೆಡದದ ಮತ್ತೆ.
ನಮ್ದ ಏನ್ ಇಲ್ಲ ನೋಡ್ರಿ ಅದೇ ಬೆಂಗಳೂರಗ ಅಲ್ಲ ಸಿಮಟಾ ಅದೇ ಕಲ್ಸ ಕೊಡ್ತೇವ್ರಿ ಗೌಂಡರ ಕೈಯಾಗ.
ಹ್ಮ್ ಹ್ಮ್ ಅದೇ ಕೆಲ್ಸ ಕೊಡೋ ನಡದನ್ರಿ.
ಹ ಅವ್ರ್ ಕೈಯಾಗ ಕಲ್ಸ ಕೊಡ್ತೇವ್ರಿ ಮಾಡಾರ ಬ್ಯಾರ್ರೀ. ನಾವು ಲೇಬರ್ ರಿ ಒಟ್ಟ ಹ್ಮ ಹ ರೀ
ಹ್ಮ್ ಹ್ಮ್ ಹ್ಮ್ ಹ್ಮ್ ಎಷ್ಟು ಕೊಡ್ತಾರೆ ರೀ ಪೇಮೆಂಟ್.
ತ್ತಾದ್ರೆ
ಆರ್ ನೂರ ರ
ಹಾ ರಿ
ಮತ್ತೆ ಏನ್ ಪ್ಲಾಸ್ಟರ್ ಮಾಡ್ತಿರ್ ಏನ್ರೀ
ಅಂದ್ರ್ ಕಲ್ಸಿ ಕೊಡ್ತೀವಿರಿ.
ಕಲ್ಸಿ ಕೊಡ್ತರಿ. ಹ್ಮ್ ಹ್ಮ್ ಹ್ಮ್ ಹ್ಮ್ ಅದೆ ಆರ್ನುರ ಹ ಏಳ್ನೂರ್ ಅಂತಾರಲ್ರಿ ಒಬ್ಬೊಬ್ಬರೂ.
ಅಂಡ್ರೆ ನಾವ್ ಇವಾಗ ಹೋಗಿಲ್ರಿ ಪೂರ ಕಂಪ್ನಿಯಾಗ ನಮ್ ಮಾಲಾಕ್ ಇಷ್. ಸ್ಟೆ ಕೊಡ್ತುನದರ್ ರೀ ಬೇರೆ ಕಡೆಗೆ ನೋಡ್ಬೇಕ್.
ಹೌದ್ರಿ
ಹಾ ರೀ
ನಮ್ಮೂರಗ ಅಲ್ಲ ಇದು ಹಾ ರೀ ಅದೇ ರೀ. ಕೌಳಿ ಗದ್ದೆ ಮಾಡ್ತವ್ರೀ ಕೌಳಿಗದ್ದಿ.
ಹ್ಮ್ ಹ್ಮ್ ನೀನ್ ನೋಡ್ಬೇಕು ನಾನ್ ಊರಿಗ್ ಬಂದಿವ್ ಇನ ಈಗ್. ವಾದ್ರೆ ವದ್ವಿ ಇಲ್ಲ ಪ ಅಂದ್ರ ಇಲ್ಲ್ ರಿ.
ಹೌದ್ರಿ ಯಾಕ್ರೀ.
ಏನ್ ಮಾಡ್ತಾ ರೀ ಅಲ್ಲಿನ್ ಹಂಗೆ ಆದ್ರರು ಇಲ್ಲೇ ವ ವಾಲಾ ಆದ್ರಿ. ಸ್ವಲ್ಪ ಇಲ್ಲಿ ಅತ್ಯತ್ಯಗಸಿಂದ ಮಾಡ್ಕಬೇಕಂತ ಮಾಡಿವ್ರಿ ಒಂದ್ ಎರಡು ಮೂರು ಎಕ್.
ಹೌದ ಕಬ್ ಪೈಪ್ ಲೈನ್ ಇದ್ರೆ ಕಬ್ಬ ಅಚ್ಬೇಕ್ರಿ. ಅದಕ್ಕಾದ್ರೀ ಕ್ಯಾನಲ್ ನೀರ್ ಕೂಡ ಇಲ್ಲೇನ್ರಿ.
ಏನೇಲ್ರರಿ ಕ್ಯಾನಲ್ ನೀರ್ನಲ್ರ ಏನ್ ಏನ್ಲ್ರರಿ ಒಣ ಬೇಸ ಅಗ್ಯಾದ್ರಿ.
ಹ ಅಡಟ್ ಬೆಳಗದು ಬುಡದ್ ಏನ್ರೀ.
ಹ್ಮ್ ಅದ ಒಟ್ ಮಳೆ ಬಂದ್ರ.
ಹ ಏನಲ್ರೀ ಇಲ್ಲೇ ತಗೋಬಳವ್ರಿ ಸಪ್ತಾಕ ನಡ್ದಾವ. ಹೇ ಅದಕ್ಕೆ ಹ್ಮ್ ಏನ್ ಒಬ್ಬ್ರ ಉಂಟ್ರಿ ಏನ್ರೀ
ಇಲ್ಲ ದೋಸ್ತರ್ ನಾವ್ ಹೊಂಟಿವವ್ರೀ. ಹ್ಮ ಮತ್ತೆ ಎಷ್ಟೂ ಧೂರವಾಮ ಅಂದ್ರೆ. ಬರ್ತ್ನ್ರರಿ.
ಎಷ್ಟಊರು ಯಾವ್ರಗ್ರಿ.
ಅಜಿಮರಕ್ಕ ಅಲ್ಲಿ ಹೋಗಿ ಬರಮಂದಾರ್ರೀ.
ಯಾವಾಗ್ರೀ
ರಬ್ಬ ಅದುಗಳರ್.
ಮತ್ತನ ಹೊಂಡ್ರೆಡ್ ಏನ್ರೀ.
ಹಾ
ಏ ನಿಮ್ ಯಾರ ನಿಮ್ ದೋಸ್ತರ್ ನೀವುಂ ಹೌದ್ರಿ.
ಹಾ ರಿ
ಪೂರಾ ಅಲ್ಲಿಗ ಅಲ್ರಿ ದೆಹಲಿ ಹೋಗಲ್ಲ ಅಂತಲ್ ಇಲ್ಲ ಕರ್ನಾಟಕಗ ಸುತ್ತಾಡಿ ಬರ್ತಾನ ಅಂತೇಳಿದ್ರಿ ಬಂದಿದ್ ಫೋನ್.
ಏ ಡೈರಿಗನ್ ಹೋಗಿ ಬರ್ಬೇಕ್ರೀ ಈ ಸಾರಿ.
ಮತ್ತ ದೇಲಿಗೆರಿ.
ಹ್ಮ ಪೂರಾ ಅಲ್ಲಿಗೆ ಲಾಂಗ್ ಲೈಫ್ ತಗಸಿಬಿಡ್ಬೇಕ್ ಇ ಸಾರಿ. ಹಾ ಅಷ್ಟ ಬರ್ತಾರನಂತ ಕೇಳಿದ್ರಿ.
ಇಲ್ರರಿ ಇಲ್ರರಿ ನೋಡಮ್ಮ ಅವ ಅಸ್ತನಾ ರೊಕ್ಕಪಿಕ್ಕ ಮಡಕೇನಮ್ರಿ ನಾವನ್ ಕೆಲ್ಸಕ್ ಹೋಗ್ತೀವಿ.
ಹಾ ಹಾ ರಿ
ಹ್ಮ್ ಹೆಂಗಂದ್ರ ಇಲ್ಲೆ ಕರ್ನಾಟಕದಾಗೆ ಮುರುಡೇಶ್ವರ ಆಗುಂಬೆ ಶರಡಿ ಮತ್ತೆ ಅಂದ್ರ ಸಿರಿಸೈಲ್ ಕಡಿಗೆ ಆ ಕಡೆ ಹೋಗಿ ಬರಮ್ಮಂತ ಹಾಕ್ಸಿನ್ದು ಹೇಳಿದ್ರುರಿ ಅಂ ತ್ರಿ
ಯಾಕಡೆ ಒವದ್ರೆ ಅಯ್ತ್ರಿ ಬರ್ತರಿ ಅಂದ್ರ ಅಂದ್ರ
ಅದೇ ರೀ ಮತ್ತೆ ಅದಕ್ಕೆ ಕೇಳಕ್ ಕುಂತಿದಿ ನಿಮ್ಗ ನಮ್. ನಮ್ ಕೈಯಲ್ಲಿ ಆಗಲ್ರಿ ಬರೋದ ಈಗ ರೊಕ್ಕ ಬೇಕ್. ಹೂ ಬಾಳ ತೊಂದ್ರೆ ಅದ ಅದಕ್ಕೆ ನೀವೇ. ಸ್ವಲ್ಪ ರೊಕ್ಕದ್ ಪಾರ್ಟಿ ರೀ ನಡೀತ್ರಿ.
ಎಲ್ಲರಿ ನಮ್ ಬಲ್ಲಿನೂ ರೊಕ್ ಇಲ್ರಿ. ರೊಕ್ಕ ಇದ್ರೆ ಯಾಕ್ ಬೆಂಗಳೂರ್ಗ್ ಹೊತ್ತಿದ್ವಿರಿ ನಾವ್ ದುಡ್ಲಾಕ್ ಹಾ ರಿ ಮತ್ ಎಲ್ಲಾ ಖಾಲಿ ಆಗ್ಬಿಟ್ಟವ್ರಿ ರೊಕ್ಕ ಎಲ್ಲಾ.
ಹಾ ಕೌಳಿ ಬೆಳೆಕಲ್ಲ ಬಳದ್ವಿ ರೇಟ್ ಸಿಕ್ಕಿಲ್ಲ ಹೋದರ್ಸ.
ಹೌದ್ರೀ
ನ ಅಲ್ ಅವ್ರಿಗೆ ಹೊಲ್ದಾರಿ ಕೊಡ್ಬೇಕು. ಈ ಕಡೆ ಕೂಲಿ ಆಳಿಗು ಕೊಡಬೇಕು ಬಾಳ ಅದ ರಿ ಎಲ್ಲ ಕರ್
ಹೌದ್ ಹೌದ್ರಿ ಮತ್ತೆನ್ ನಡದವ ಕೆಲ್ಸ ನಿಮ್ಮವು.
ಮತ್ತ ಏನಲ್ರರಿ ನಮ್ಮೂವು ಅವೇ ಗದಿವ್ ಅವೇ ನಡದವ್ ನಡದಾದ ಮತ್ತೆ ಏನಿಲ್ರಿ ಅಪಗೋಗಿ ಎಣ್ಣೆ ಪಣಿ. ಹೇ ಇಲ್ರಿ. ಒಲ್ದ ಕೆಲ್ಸನೇ ಮಾಡ್ ಎಲ್ಲಿ ಇದ ಮಾಡಮ್ಮ ಹುಡುಗುರ್ ಶಾಲಿ ಅದು ಹಾಕವ್ ನಡ್ದಾವ. ಕೆಲ್ಸನೇ ಮಾ ದೊಡ್ ದುಡ್ಕೊಂತಂಟಿವ್ರಿ ಹೆಂಗೇ ನಡದ ಜೀವನ.
ಹೌದೌದ್ರಿ ಮತ್ ಹೊಲ ಬಿಟ್ಟು ಮತ್ತೆಂದ ಏನ್ ಇಲ್ಲ್ ನೋಡ್ರಿ ಕೆಲ್ಸ.
ಏನಿಲ್ಲ ನೋಡ್ರಿ ಯಾರ ನಿಮ್ಮ್ ಒಬ್ರೇ ಬಂದ್ರಿ ಯ ಹ್ಮ ಇಲ್ರರಿ ನೀವ್ ಒಬ್ರೇ ಬಂದ್ರಿ ಯ ಫ್ಯಾಮಿಲಿ ಬಂದರ.
ಇಲ್ರಿ ಫ್ಯಾಮಿಲಿನ ಬಂದಿವ್ರಿ.
ಫ್ಯಾಮಿಲಿ ನೇ ಬಂದ್ರ
ಹಾ ರಿ
ಹಾ ಹಾ ನಿಮ್ದ ಏನ್ ನಾಡದದ್ರಿ
ಏನಿಲ್ಲ ನೋಡ ನಾನ್ ಬಟ್ ಬಟ್ಟೆ ವಲೆ ಆಗ ಇವತ್ ಕೊತನಂದಿದಾರೀ ಒಂಟಿವ್ರಿ ಹ್ಮ ಆರ್ತ ಕೊಡತನ ಅಂತ ಹೇಳನ ಇವತ್ತ್
ಆರ್ ಗಂಟೆ ತನ ಕೊಡ್ತನ ಅಂತ ಹೇಳಲ್ರಿ.
ಹ ರೀ
ಹ್ಮ್ ಹ್ಮ್ ಮತ್ತೆ ಇಲ್ಲೇ ಯಾಕ್ ಹೊಂಟ್ರಿ
ಒಂಟೂರ್ ಮತ್ತೆ ಈ ಮೂರುವರೆ
ಹ್ಮ್ ಹೌದ್ರಿ ಹೌದೌದ್ದೌದ್ರಿ ಮತ್ತತ್ ಅದನ್ ಬರ್ಬೇರ್ ನಿಮ್ದ ಬಟ್ಟಿ ಇಲ್ರರಿ ರೊಕ್ಕ ಎಲಾಸ ಬಟ್ಟಿ. ತಿನ್ನಕ್ಕಿಲ್ಲ
ಹಾಕ ಒಳ್ಳೆ ಒಳ್ಳೆ ಅಂದ್ರ ಹಾಕಮ್ಮ ಅಂದರೀ
ನಿಮ್ ದೋಸ್ತರನ ಒಲ್ಲೆ ಒಲ್ಲೆ ಅಂತಂದ್ರ ಅಕ್
ಹಾ ಮೋಸ್ ಮಾನಿಕ್ ಕಲಿ ಸಾಯಕ್ ಬರ ಬಾ ಅಂತ ಅಂದರಿ ಹೊಂಟಿವ್
ಹೌದ್ರಿ ಹ್ಮ್ ಹ್ಮ್ ಹ್ಮ್ ಹ್ಮ್ ನಡತ್ರಿ ಆಗ್ತಾರ.
ಹಾ
ಹೆಂಗಾನ ಮಾಡಿ ಹಾಕ್ಬೇಕಲ್ರಿ ಮತ್ ಏನ್ ಮಾಡ್ತರಿ.
ಹ್ಮ ಹ್ಮ ದೊಡ್ಡ ಹಬ್ಬದ ಬಾ ಬಾಬಾ ಅಂ ತಂದಾರಿ ವಾದ್ಯ.
ಹ್ಮ ಚಲೋ ಆತ್ರಿ ನಿಂಬಲ್ಲಿ ಹಬ್ಬ ಆಯ್ತಾಯ್ತು ನಿಂಬಲ್ಲಿ ಅಷ್ಟ ಆತ್ರಿ. ಸರಿ ಆಯ್ತ್
ಹ್ಮ್ ಹ್ಮ್ ಬರೀ ಚೊಲೋ ಆತ್ರಿ ಊಟ ಮಾಡಿರ್ರ ನಮ್ದುನು ಆಗ್ಯದ ರಿ.
ಹ್ಮ್ ಹ್ಮ್ ಹ್ಮ್ ಅ ಚನ್ನ ಮಾಡಿರಿ ಚಾಪೂರ್.
ಹಾ ಶಾಪ ಸಣ ಮಾಡವ್ರಿ ತೊಡ್ಕ ಹನ್ಕವ್ರಿ.
ಕೆರೆ. ಆಯ್ತ್ರಿ. ಅಂದ್ರೆ ಇದ ಮತ್ತ ಏನದ ಯಾವ್ದ್ ಬಂತ್ ನೋಡ್ರಿ ಮನಿ ಎಲ್ಲ ಎಲ್ಲಿಗೆ ಮುಗಿತ್ರಿ ನಿಮ್ದ. ಹಲೋ.
ಹಲೋ.
ಮನೆ ಮನಿ ಎಲ್ಲಿಗ್ ಮುಗಿತ್ರಿ ಅಂದ.
ಮನೆ ಲಾಸ್ಟಗ ಬಂದ್ರೀ ಈಗ.
ಲಾಸ್ಟಕ್ ಬಂದದ್ರಿ ಎ
ಹಾ ಹಾ ಕೊಟ್ಟವ್ರಿ ಅವತ್ತ ಐವತ್ತೈದು ಕೊಟ್ಟವ್ರಿ ಐವತ್ತೈದ. ಕೊಟ್ಟಿವ್ರಿ.
ಅವ್ರ ಪಸ್ನರ್ಷ್ಟ ಹೇಳಾರೀ.
ಫಸ್ಟ್ನೆದವ್ರ ಒಂದ್ ಮೂವತ್ ಹೇಳಿದ್ರ ಅವ್ರು.
ಒಂದು ಮೂವತ್ತ ಹೇಳದ್ರಿ ಏನ್ ರಿ ಅವ್ರ.
ಹಾ ರಿ.
ಉಸುಕ್ ತರ್ಸಿರಿ ಇನ್ನ ತರ್ಸ್ಬೇಕ್ರಿ ಗಾಡಿಗ್ ಹೇಳಿರನ್.
ಇನ ಇಲ್ರಿ ಹೇಳ್ಬಕ್ರಿ ನಾಳಿಗನ್ ನಾಳನ ಹಬ್ಬ ಅದಲ್ರೀವತ್ತ. ನಾಳಿಗ್ ಇವತ್ತ ಎಡ್ ದಿನ ಖಾಲಿನ ಅಲ್ರಿ.
ಹೌದ್ರೀ. ಹ್ಮ್ ಹ್ಮ್ ಹೇಳ್ರಿ ಮತ್ತ ಹೇಳ್ಗೇಸಿಂದ ತರ್ಸಿ ಜಲ್ದಿ ಹಾಕೇಂಬ್ ಬಿಟ್ರಲ್ಲ ಮಳೆಗಾಲದಿಂದ ಗಾಡಿ ಪೀಡಿ ಬರ್ಲಿ ಬರಲ್ಲಲ್ಲ.
ಹಾ ಹಾ ಹೌದ್ರಾ ಹಾಕ್ಬೇಕ ಹಾಕ್ಬೇಕ್ರಿ ಹೇಳಬೇಕ್ರಿ ಒಸುಗಿನ ಒಂದ್ ನಾಳೆನ. ನಾಡ್ದ ಹೇಳ್ ಬೇಕ್ರಿ.
ನಾಡ್ದ್ ರಿ. ಹ್ಮ್ ಹ್ಮ್ ಹ್ಮ್ ಆಯ್ತ್ ಇ ಅಂದ್ರೆ ಹೇಳ್ರಲ ಮತ್ತ. ಜಲ್ದಿ ಕರ್ಸಿ ಬಿಡ್ರಿ ಕರ್ಸಿಗೇಸಿಂದ ಸೋಸಿ ಸೋಸದ ಬೀಸದ್ ನಿಮ್ ಕಡಿಗ್ ಅದ ಅವ್ರ ಕಡಿಗ್ ಆದ್ರಿ.
ದ ಅವ್ರ ಕರೆ ಕೊಟ್ಟಬಿಟ್ಟು ಎಲಾಟ್.
ಅಲ್ಲಟ ಅವ್ರ ಕಡಿಗರಿ ಏಟ ಏನ್ ನಿಮ್ ಕೈ ಹಚ್ಚಂಗಿಲ್ಲ.
ಏನ್ ಕೈ ಹಚಂಗಿಲ್ರಿ ಸುಮ್ ನೋಡದ್ರ ಆಟೇ ನಾವ್ ನಿಂತ.
ಹಾ ಹಾ ಹಾ ಹ ಹ ಒಳಗೆ ನಾಕ್ ರೂಮ ಅವ ಏನ್ರಿ.
ಹಾ ನಾಕ್ ರೂಮ ಐದ್ ರೂಮ್ ಆತವ್ರಿ.
ಐದ್ರೂಮ್ ಆತ ಯಾವುರರಕ್ ಹಿಡ್ದಾರ್ರಿ.
ಇ ನಮ್ಮ್ ಊರ್ರರ ಆರ್ರ ಹಣಿಬಾರ್. ಹಣ್ಮ್ಯಾಗ ಇರ್ತಾರ ಅವ್ರಂತರ ಅವ ಹಿಡದಾರೀ.
ಅವ್ರಿಗೆ ಕೊಟೆ ಏನ್ರಿ.
ಹಾ ರೀ.
ಆಯ್ತ ಆಯ್ತ ಅಂದ್ರ ಯಾನ್. ಗಾಡಿ ಯಾವಾಗವು ನಾಳಿದ್ದು ಹಬ್ಬಾ ಆದ್ಮೇಲೆ. ತರಬೇಕೆನ್ರಿ ಉಸುಗ.
ಹ ಹಬ್ಬಾಆದಿಗ ಹೇಳ್ಬೇಕ್ರಿ ತತ್ತಾರ್ ಅವ್ರು.
ಅಹ್ಮ್ ಹ್ಮ್ ಹಬ್ಬಾ ಮ್ಯಾಲ ತರಿಸಿ ಬಿಡ್ರಲ್ಲ ಮತ್ತೇನ್ ಮಾಡ್ತಿರಿ.
ಅದೇ ಹಬ್ಬಾ ಆದಿಗಾ ತಾ ತರ್ಸ್ಬೇಕ್ರೀ.
ಯಂನಟ್ರಿಪಿಳರ ಅವ್ರ.
ಫೋನ್ ಹಚ್ಚ ಕೆಳ್ಕೊಬೇಕನಾ ರೇಟ್ ಅದ.
ಹ್ಮ್ ಣ ಆರ ಏಳು ಸಾವಿರಾ ಮ್ಯಾಲ ಹಾತ್ತಾರಿ ಅವ್ರು ಟಿಪ್ಪರ್ ತಂದಿರಿ ಅಂದ್ರ ನಲ್ವತ್ ಸಾವಿರ ಐವತ್ ಸಾವಿರ ರೂಪಿನ ಹೇಳ್ತಾರಿ ಅವ್ರ.
ಹ್ ಹ್ಮ.
ಹಾ ಟಿಪ್ಪರ್ ಅಲ್ರೀ ಟಾಕ್ರಿ ತರ್ಸ್ಬೇಕಾ ಟಿಪ್ಪರ.
ಎಲ್ರಿ ಟಿಪ್ಪರ್ ತಲ್ಸನನ್ರಿ. ಹಾ ಸಣ್ಣ ಟೆಪ್ಪರ್ ರೀ ಯ್ಯಾಡ ಟೆಪ್ಪರ್ .
ಹಾ ಟಿಪ್ಪರ್ ತಂದ ಹಾಕಸ್ಯಾನ ನಡಿತ್ ನೋಡ್ರಿ.
ಹಾ ಅದರಿ ಇದಿದ್ವ ದೊಡ್ಡ ಟಿಪ್ಪರು ಬರಲ್ರಿ ಇಲ್ಲೇ.
ಹಾ.